ಹಲೋ ರೀ ಹಾ ರೀ
ಆರಾಮ
ಹಾರಿ
ಏನ್ ಮಾಡತೀರ್ರಿ
ಏನಿಲ್ಲರಿೀ
ಆಯ್ತ್ರಿ ಊಟ
ಹಾಗೇದ್ರಿ ನಿಮ್ದ್ರಿ
ನಮ್ದುುವಗಡಪ್ಪ
ಹಾ ರೀ ಹಾ
ಮುಗತ್ರಿ ಡಿಗ್ರಿ
ಹಾ ರೀ ಮುಗ್ದದ್ರಿ
ಹೌದೇನಾ ನ್ ಜಾಬ್ ಮಾಡತ್ತೀರಿ ಹೆಂಗ
ಇನ್ನ ಮಾಡತ್ತಲ್ರಿ ಸಿಗಾಲೇ ಹೋಗ್ಯಾವ್ರಿ
ಹೌದೇನ್ ಹುಡುಕ್ಲತ್ತೀರೇನಾ
ಹ
ಹ್ಮ್ ಹ್ಮ್ ಹ್ಮ್
ನಿಂಬಲ್ಲಿ ನೀವೇ ಫೋನ್ ಹಚ್ಚಲ್ ಹೋಗಿರಿ
ಹಾ ಅಚ್ಚ ಇಲ್ಲ ಹಗೆ ಒಂದ್ ಕೆಲ್ಸ ಇತಿಲಿ
ಹಾ ರೀ ಹಾ ಹಾ
ಹಾ ಹಂಗಾಗಿ ಹಚ್ಚಿದ ಮಾಡ್ತ್ೇನಾ ಬರ್ತ್ೇನ ಅಂತ ಹೇಳಿ
ಹಾ ರೀ ಇದ್ರ ನೋಡ್ರಿ ಬರ್ತೆೇರಿ
ಹಾ ಅದಕ್ಕೆ ಡಿಗ್ರಿ ಮುಗ್ದ
ಹಾ ರೀ ಹಾ
ಅದಕ್ಕೆ ಇಲ್ಲೇ ನಮ್ಮ ಮನ ಕಡೆನೆ ಒಂದು ಕಂಪ್ನಿ ಇತ್ತು
ಹಾ ರೀ ಹಾ
ಅಲ್ಲಿ ವೇಕೆನ್ಸಿ ಇದ ಅಂತಂದ್ರು ಅದಕ್ ನಿನ್ ನೆನ್ಪೈತ ಅದಕ್ ಹಚ್ಚಿದ್ ನಾ ನಿನ್ಗ್ ಮಾಡ್ತೇನ್ ಜಾಬ್ ಮತ್ತ ಅಂತ ಹೇಳಿ
ಮಾಡ್ತೇರಿ ಮಾಡ್ತೇರಿ
ಹ್ಮ್ ಈಗ ಮುಗ್ದುದು ಈಗ ಸೆಂಟಗ ಮುಗ್ದದ ಡಿಗ್ರಿ ಏನ್ ಮಾಡಿರಲ್ ಜಾಬ್
ಮಾಡಿಲ್ರಿ ಈಗ ಫಸ್ಟ್್ರೀ
ಈಗ ಮುಗ್ದುದೇನಾ
ಹ ಹಾ ರ ಊರಾಗ ಇದದ್ದರಿ
ಹೌದೇನ್ ಹಾ ಮತ್ತ ನಿಮ್ದಿದು ಕಳಸ್ರಲ್ಲ ರೆಸುಮ್ ಕಳಸ್ರಿನಾ ಕಳಸ್ತಾ
ಹಾ ರೀ ಕಳಸ್ತ್ರೀ ನಿಮ್ದ ಇದಕ್ಕೆ ರೆಸ್ಯೂಮ್ ಹಾಕ್ಬೇಕೇ್ರಿ
ಹಾ ನನ್ಗೆ ಹಾತ್ರಿ
ಹಾ ರೀ
ಹಾ ನಾ ಕಳಸ್ತಾವ್ರೀಗ ಮತ್ತ
ಏನೇನ ಅದಾರೀ ಜಾಬ್ ಜಾಬ್ ಏನದ ರೀ ಜಾಬ್
ಅಕೌಂಟೆಂಟ್ ಆಗಿ
್ರ ನಮ ಟ್ರೈನಿಂಗ್ ಏಿಂಗ್ಡ್ತಾರಲ್ಲ ರೀ
ಹಾ ಒಂದ ಇರ್ತದ ಒಂದ್ ಮಂತ್ ಅದು ಹಾ ಫ್ರೆಶ್ ಒನ್ ಮಂತ್ ಅದು ಹೇಳ್ಕೊಡ್ತಾರ ಅವ್ರೆ ಫ್ರೆಶ್ ಅರಲ್ಲ
ಹಾ ರೀ ಹಾ ರೀ
ಅವ್ರು ನಿಮ್ಗ್ ಹೇಳ್ಕೊಡ್ತಾರೆಲ್ಲ
ಹಾ ರೀ ಆಯ್ತ್ರಿ ಹಂಗಿದ್ರ ನೋಡ್ತೇವ್ರಿ
ಹಾ ಒನ್ ಮಂತ್ ಎಲ್ಲ ಅವ್ರು ಹೇಳ್ಕೊಡ್ತಾರ ಆಮೇಲೆ ನಿಮ ರೂಢಿ ಆಯ್ತದ ಪ್ರೆಷರ್ ಎಲ್ಲ ಸ್ವಲ್ಪ ಸ್ಯಾಲ್ರಿ ಅದು ಕಡಿಮೆ ಇ ರ್ತ ಸ್ವಲ್ಪ
ಹಾ ರೀ ಕಲ ಕಲಿಬೇಕಾಯ್ತದ್ರೀ ಎಲ್ಲಾರೀ
ಹಾ ಯಾಕಂದ್ರೆ ಈಗೆಲ್ಲಾ ಎಕ್ಸ್ಪೀರಿಯೆನ್ಸ್ ಕೇಳತಾರ
ಹಾ ರೇ ಬರಬರ್ ರ
ನಿಮಗೆಷ್ಟ ಎಕ್ಸ್ಪೀರಿಯನ್ಸ್ ಇರ್ತದೆ ಅಷ್ಟು ಸ್ಯಲ್ರಿ ಅದು ಇರ್ತದಲ್ಲಾ ಶರಾಣ ಸ ಕಟಮ ಏರ್ತದೆ
ಹಾ ರೀ ಹಾ
ಹ್ಮ್ ಹ್ಮ್್ಮ
ಹ್ಮ ಹ
ಾಲ
ಹಾ ರೀ ಜರ ಕಟ್ ಕಟ್ಕ ಉಂಟದ್ರೀ
ಹೌದು ಹಾ ಹ್ಮ್ ಹ್ಮ್ ಅದಕ್ಕೆ ಹಚ್ಚಿದ್ನ ನನ್ನನ್ ಹ್ಮ್ ಅದಕ್ಕೆ ಹಚ್ಚಿದ ಮಾಡ್ತೇನಾ ಅಂತ ಹೇಳಿ
ಹಾ ರೀ ಮಾಡ್ತೇವ್ರೀ ಮಾಡ್ತೇವ ನೋಡ್ರಿ
ಹ್ಮ್ ಹ್ಮ್ ಹ್ಮ್ ಇಲ್ಲ ಹೆಂಗಿತ್ರಿ ಬಂದ್ ಪಿ ಜಿ ನಾ ಹೆಂಗ ಅರು ಮಾಡ್ತ್ರಿ ಇಟ್ಟಿದಾಗ
ನೋಡ್ತೇವ್ರಿ ಅಲ್ ಬಂದ್ಮ್ಯಾಗ ಅಲ್ ಒಂದ್ಥೋಡೆ ದಿನ ನೋಡಿ ಮಾ ಹೇಳ್ತೇವ್ರೀ
ಯಾಕಂದ್ರ ಕನ್ಫರ್ಮ್್ದು
ಹಾ ರೀ ಹಾ
ಹಾ ಅದ್ರ ಸಂಬಂಧ
ಹಾ ಕನ್ಫರ್ಮ್ ಇದ್ರ ಬರ್ತೇವ್ರೀ ಏನ್ರ ಮಾಡಳ ಬರ್ತರಿ
ಹಾ ಅವ್ರೇನ್ ಹೆಂಗು ಹೇಳ್ಕೊಡ್ತಾರ ಹಿಂಗ ಫ್ರೆಷರ್ಲ್ಲ ಹಾ ಅವ್ರು ಹೆಂಗು ಹೇಳ್ಕೊಡ್ತಾರ ಒಂದ್ ಮಂತ್ ಟ್ರೈನಿಂಗ್ ಕೊಡ್ತಾರ ನಿಮ್ಗ
ಹಾ ರೀ ಹಾ ಹಾ
ಸಂಬಂಧ ಮತ್ ಬಂದ್ರಿ ಅಂದ್ರ ಮತ್ ಹೆಂಗ್ ಪಿ ಜ ನೋಡತ್ರಿ ಯಾಕಂದ್ರ ಪಿ ಜಿ ಊಟ ಈ ಅಂದ್ರ ನಮ್ ಕಡವರಿಗೆಲ್ಲ ಅಡ್ಜಸ್ಟ್
ಹಾ ರೀ ಹಾಗಗಲ್ರಿ
ನವು ಮಾಡ್ಬೇಕಂದ್ರೆ ಒಬ್ಬ್ರಗನನ ಈಗ ಯಾಕಂದ್ರೆ ಸ್ಯಾಲ್ರಿನೂ ಕಡಿಮೆ ಇರ್ತದ ಜಾಸ್ತಿ ಅನ್ನಿಸ್ತದ ಹ
ಹಾ ರೀ ಹಾ
ರೂಮ ಇಲ್ಲೆಲ್ಲ ಕಾಸ್ಟ್ಲಿ ಹಂಗ ಯಾರ ನಿಮಗರ್ ೆ ಇದವ್ರು ಇದ್ರ ಹೆಂಗಾರ ಈ ಕಡೆ ನಮ್ಮ ಮನ ಕಡೆ ಇ ಯಾಕಂದ್ರೆ ಕಂಪ್ನಿನು ಇಲ್ಲೇದ ನಮ್ಮ ಮನ ಕಡೆ ಈಡೆ ಮನೆ ಕಡೆನುೂ ಬಾಲಿ ಕಡಿಮ
ಹಾ ರೀ ಹಂಗೆ ಅಲ್ಲೇನೋಳ ಬರ್ತವ್ರೀ ಅಂದ
ಹಾ ನಿಮ್ಗೇನ್ ಒಂದ್ ಸಿಂಗಲ್ ಮಾತ್ರ ನಡೀತದ
ಹಾರಿ
ಹ್ಮ್ ಅದ್ರ ಸಂಬಂಧ ಮತ್ತೆ ನೋಡ್ತರಿನ ಇಲ್ಲ ಇಲ್ಲಿ ಯಾರ ನಿಮಗ್ ಪರಿಚಯ ಇದ್ರ
ಪರಿಚಯನ ಇಲ್ಲ ರೀ ನಾವ್ ಏನ ಕಡೆ ಬಂದಿಲ್ಲ
ಯಾರ ಫ್ರೆಂಡ್ಸ್ ಅದ ಯಾರ ಈ ಜಾಬ್ ಮಾಡತಾರಏನೋ ಹೆಂಗ ಹಿಂಗ ರೂ್ ಮಾಡ್ತಾರೆ ಅನೋ ಒಂಡ್ ಇಬ್ಬರು ಮುಗರು ಕೂಡಿಿಯ ಯಾಕಂದ ಹೌದಾನ ಇಲ್ಲ ಇರ್ ಲ್ಲೆ ಇ
ಹಾ ರೀ ಎಲ್ಲಾ ಇರ್ತಾರೀ
ಹಂದ್ರೆ ಓಕೆ ಚಂದ ಇತದ ಯಾಕಂದ್ರೆ ನಿಮ್ಗ ಫಸ್ಟ್ ಸಾರ್ಟಿಂಗ್ ಅಲ್ಲ ಸ್ಯಾಲರಿನೂ ಕಡಿಮೆ ಇತ್ತದೆ ರೂ್ ಮಾಡ
ಹಾ ರೀ ಸ್ಯಾಲರಿ ಕಮ್ಮಿ ತಂದ್ರ ಭೀ ಅವ್ರರು ಇಟ್ಕೊತಾರ್ರೀ ಅವಲ್ಲಿ ಅಲ್ಲೇ ಇರ್ತೇರಿ
ಅಲ್ಲ ಸರ್ ಇದ್ರಂದ್ರ ಕೆ ಇಲ್ಲ ಅಂತಂದ್ರ ಮಾಮಿ ಅದ ಯಾರಂದ ಯಾರ ನಿಮ ರಿಲೇಟಿವ್ಸ್ ಇಲ್ಲ ಅಂದ್ರೆ ಮತ್ತತ್ ನೀ ರೂಮ್ ಮಾಡಿ ಅಂತಂದ್ರೆತ್ತತ್ ನಿಮ್ ಸ್ಯಲ್ರಿ ಎಲ್ಲ ಅಲ್ಲೇ ಕೊಡೋದೈ್ತದ ಖರ್ಚು ಎಲ್ಲ
ಹಾ ರೀ ಹಾ ರೀ
ಹಾ ಅದ್ರ ಯಾರ ಇದ್ರರು ಹಾ ಇರ್ಲಿಲ್ಲಂದ್ರೆ ಸ್ವಲ್ಪ ಕಷ್ಟ ಸ್ವಲ್ಪ ಒಂದ್ ಆರು ತಿಂಗಳದ್ದು ಅಡ್ಜಸ್ಟ್ ಆಗ್ಲಕ್ಕ
ಹಾ ರೀ ಬೇಕ್ರಿ ಆರ್ಮರ್ ತಿಂಗಳ ರೀ
ಬೇಕೆ ಒಂದ್ ಆರು ತಿಂಗಳರ ಬೇಕೆ ಯಾಕಂದ್ರೆ ಇಷ್ಟ ದಿನ ಊರ್ ಕಡೆ ಇದ್ದಿ ಮನೆ ಕಡೆ ಇದ್ದಿ ಇವಾಗ ಸಣ್ಣಲ್ಲಿ ಬಾ ಅಂತಂದ್ರೆ ಆಗಲ್ಲ ಕಷ್ಟ ಹ್ಮ ಈ ಎಲ್ಲಾ ಪಿಜಿ ಅದು ಮಾಡಿದ್ರರು ಊಟನ ಈ ಕಡೆ ಸರಿ ಇರಲ್ಲ ಏನ
ಹಾ ರೀ
ಹಾ ಹಂಗಾಗಿ ನೋಡ್ರಿ ಯೋಚ್ನೆ ಮಾಡ್ರಿ ಮತ್ ನಿಮ್ದ್ ಯಾರ ಪರಿಚಯ ಇರೋ ನಿಮ್ ಯಾರೋ ಎಲ್ಲತ್ತರ್ಲ
ಹಾ ರೀ ಹೇಳ್ತರಿೀನಾ
ಹ್ಮ್ ಇದ್ರಂದ್ರೆ ಅವ್ರಗ್ ಹೇಳ್ರಿ ಮತ್ತ ಹಾ ಹಾ
ಹಾ ರೀ ರೆಸ್ಯಮ್ ಮಾಡ್ಕೊಂಡು ಹೇಳ್ೇ ರೀ
ಹ್ಮ್ ಅವ್ರ ಹೇಳ್ರಿ ಮತ್ರ ಅವ್ರ ಮನಲಿ ಅಂದ್ರೆ ಮತ್ತತ್ ಚಛಲೋನನೆ ಆಐ್ತ ದು
ಹಾ ರೀ ಹಾ
ಹ್ಮ್ ಅದಕ್ಕೆ ಅದ್ರ ಸಂಬಂಧ ನೆನ್ಪೈತ್ ಡಿಗ್ರಿ ಮುಗುದಂತಂದ್ರ ಯಾರೋ
ಹಾ ರೀ ಹಾ
ಹ್ಮ್ ಹಾಗಿ ಮತ್ತ ಜವಾಬ್ ಮಾಡತ್ರರ ಏನ್ ಮನೆಗೆ ಮನೆಗೆ ಹರ ಏನ್ ಅಂದ ಹೇಳ ಹಚ್ಚಿದ್ದ
ಹಾ ರೀ ಹಾ ಹಾ ರೀ ಆಯ್ತು ಇಲ್ಲರಿೀ ಇಲ್ಲರಿೀ
ಹೌದಾ ನಿಮ್ ಫ್ರೆಂಡ್ಸ್ ಅದ ಏನ್ ಮಾಡತ್ತಾರ ಜಾಬ್ ಮಾಡ
ಇನ್ನ ಇಲ್ಲಾರಿರಿ ನೋಡ್ಲತ್ತರಿ
ಈಗ ಮುಗ್ದದಲ್ಲ ಅಡಗ್ರಿ ಹ್ಮ್ ಹ್ಮ್ ಹ್ಮ್ ನೀವ ಹಂಗೆ ಇಲ್ಲಿ ಜಾಬ್ ಮಾಡ್ಕೋತ್ ಮತ್ತ ಡಿಸ್ಕ್ ಕಂಟಿನ್ಯೂ ಮಾಡ್ಬೋದು ಮತ್ತೆ ಡಿಗ್ರಿ ಬೇಕಾದ್ರೆ
ಹಾ ರೀ ಆಯ್ತ್ರಿ
ಯಾಕಂದ್ರ ಡಬಲ್ ಡಿಗ್ರಿ ಆದ್ರ ಮತ್ ನಿಮಗೂ ಚಲೋ ಅಲ್ಲ
ಹಾ ರೀ ಆಯ್ತು
ಹಾ ಅಷ್ಟೇನ ಟಾರ್ಚರ್ ಇಲ್ಲ ಕಂಪ್ನಿ ಏನಷ್ಟ ಎ ಜನ ಕೊಡ್ತಾರೆ ಯಾಕಂದ್ರೆ ಪರಿಚಯ ದೋರಲ್ಲ
ಹಾ ರೀ ಹಾ
ಹಂಗಾಗಿ ಏನ್ ಹಂಗೇನ್ ಇಲ್ ಪ್ರಾಬ್ಲಮ್ ಇಲ್ಲ
ಹಾ ರೀ ಹಾ
ಮ ನೀವು ಬಂದು ಸ್ವಲ್ಪ ಅಡ್ಜಸ್ಟ್ ಆಗಕ್ ಸ್ವಲ್ಪ ಕಷ್ಟ
ಹಾ ರೀ ಆಯ್ತ್ ರರಿ ಹ್ಮ್
ಮತ್ತ ಹಾಗಾದ್ರೆ ಊಟ
ಇಲ್ಲ ರರಿ ಇನ್ನ ಮಾಡ್ಬೇಕ್ರಿ
ಹೌದೇನ್ ಹಾ ಹಾ ನೋಡ್ ಮತ್ತೆ ಚಂದದ
ಹಾ ರೀ ನೋಕ್ರಿ ಇದರು ಚೆಂದ ಇದ್ರ ಮಾಡ್ತೇವ್ರಿ ಚಂದೇನ ಮಾಡ್ತೇವ್ರೀ
ಹಾ ಹಾ
ಆರು
ಗ್ರರಿ ಮುಗಿದವರು ಮನ್ಯ ಕೂಡಕೂ ಆಗಲ್ಲ ಹ್ಮ್ ಜಮೀನದುದ ಹೊಲದ
ಹಾ ರೀ ಥೋಡೆ ಆಧ ರೀ ಸುಮ್ಮ
ಹೌದೇನಾ ಹಾ
ಹಾ ರೀ
ಹ್ಮ್ ಹ್ಮ್ ಹ್ಮ್ ಎಲ್ಲಿ ಆರಾಮದರ
ಹಾ ರೀ ಹಾ ರೀ
ಹ್ಮ್ ಹ್ಮ್ ಹ್ಮ್ ಹ ನೋಡ್ರಿ ನಿಮ್ ಫ್ರೆಂಡ್ಸ್ ಯಾರ್ ಇದ್ರಂದ್ರರು ಚಲನೇ ಇಂತ ಕೇಡ್ ಮತ್ತ ಯಾರ ಇದ್ರಂದ್ರು ಎರಡು ಇ ವೇಕೆನ್ಸಿ ಹ ಎರಡ ಯಾರ ಚಲೋ ಇದ್ದವರು ಇದ್ರಂದ್ರ
ಹಾ ರೀ
ಮತ್ ಅವ್ರರಿಗೂ ಹೇಳ್ರಿ ಮತ್ ಹಿಂಗ್ ಹೋಗ ಮೇನಾ ಹಿಂಗ್ ಜಾಬ್ ಅದ ಅಂತ ನಂಗ ಪರಿಚಯರ ಅವರು ಹೇಳತಾರ ಅಂತ ಹೇಕ
ಹಾ ರೀ
ಹ್ಮ್ ಯಾಕಂದ್ರೆ ಇಬ್ರು ನೀವು ಒಬ್ರು ಬನ್ನಂದ್ರೆ ಸ್ವಲ್ಪ ಕಷ್ಟ ಆಯತದ ಇಬ್ಬರು ಇದ್ರಿ ಅಂದ್ರೆ ಮತ್ತೆ ರೂಢಿ ಆಐತದ ಒಂದೇ ಕಂಪ್ನಿ ಎಾ
ಹಾ ರೀ ಹಾ
ಪರಿಚಯ ಇರೋರು ಇದ್ರ ಜಲ್ದಿ ಅಡ್ಜಸ್ಟ್ ಐ್ತದ
ಹಾರಿ
ಅದ್ರ ಸಂಬಂಧ ನೋಡ್ರಿ ಎರಡವ ಯಾರ ಪರ್ಚ ಇದ್ರು ಅಂದ್ರೆ ಹಂಗೆ ಕರ್ಕೊ್ ಬರ್ರ ಅವ್ರೀಗ
ಹಾ ರಾ
ಹ್ಮ್ ಎಲ್ಲ ಎಲ್ಲ ಇದು ತಗೊಂಡಿ ಆಸ್ ಕಡ್ದಲ್ಲ ತಗೊಂಡ್ ಬರಿ ನೋಡಕ್ ಬರ್ತದ ಎಲ್ಲಾ ಅಷ್ಟೇ, ಸಲ್. .. ಕಡಿಮೆ ಬರ್ತ ನೋಡ ಸ್ವಲ್ ಪ್ರಫ್ರೆಷರ್ ಅನಾನ ನಿಿರ್ತದು
ಹಾ ರೀ
ಹ್ಮ್ ಈಗ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದೇ ನಿ ಒಂದ ವರ್ಷ ಎಕ್ಸ್ಪೀರಿಯೆನ್ಸ್ ಯತಂದ್ರೆ ಮ ಬೇರೆ ಕಡೆ ಬೇರೆ ಕಂಪ್ನಿ ಹಾ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಐತಂದ್ರೆ ಮತ್ ನಿಂ್ ಮತ್ತತ್ ಅದಕಿನ್ನ ಡಬಲ್ ಕೊಡ್ತಾರ
ಹಾ ರಯ್
ಇದ, ಸಂಬಂಧ ನೋಡ್ರಿ ಯಾರ ಪರಿಚಯ ಇರೋರು, ಕರ್ಕೊ ಬರ್ರಿ! ... ಇಬ್ರ, ಇದ್ರಿ, ಅಂದ್ರ ಅಡ್ಜಸ್ಟ್ ಐತಿರಿ ಜಲ್ದಿ! .. ಸೆಟ್, ಐತಿರಿಲ್ಲಿ. ..
ಹಾ, ರಿ. ..
ಎರಡದವ. ..
ಆಯ್ತ್ರಿ. ..
ಹ್ಮ್, ಅವ್ರದು ಕಳಸ್ಂಗೆ! ಅವ್ರದು, ರೆಸುಮಹಾ. ..
ಹಾ, ಇಬ್ಬರದು ರೆಸಿಮ್, ಕಳಿಸ್ತಾ ಇರಿ. ..
ಕಳ್ಸ್ರಿ, ನಾ ಅವ್ರಿಗೆ ಕಳಸ್ತೇ! ಮತ್ತ ಹೇಳ್ಯಾರ ಕಳ್ಸ? .. ೀ ನಿಮಗ್ ಪರಿಚಯ ಇರೋ ಅರಾ ಅಂತ್ರಲ್ಲಾ ನಿಮಗ್ ಪರಿಚಯ ಇರೋರು, ಇದ್ರ ಅಂದ್ರ ಮತ್ ಕಳಸ್ರಿ. ..
ಇದೇ, ತಕೋರಿ. ..
ಹಹಾ. ..
ಹಾ, ಫೋನ್ ಮಾಡಿ! ಚಂದ ಮಾಡ್ರಿ ತಗೋ. .. ಹಾ, ರೀ, ಹಾ. ..
ಅದಿಕ್ಕೆ, ನೆನಪಾಯ್ತು, ಡಿಗ್ರಿ ಮುಗುದ್ ಅಂದಿದ್ರಲ್ಲ? ..
ಹಾ. ..
ಹಾ, ಹಂಗಾಗಿ ಹೆಲ್ಪ್ ಐತದ ಅಂತ ಹೇಳಿ ಹಚ್ಚ? ..
ಹಾ, ರೀ ಚಂದ ಐತ್ರಿ! ಚಂದ ಐತ್, ಪೋನ್, ಚಂದ ಮಾಡ್ರರಿ, ತಾಕೋ. .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
ಹಾ, ತ, ತಕೋರಿ, ರೆಸುಮು, ಗೆಸುಮ್ ಎಲ್ಲಾ ರೆಡಿ, ಮಾಡ್ಕೊಂತೇರಿ? ..
ಹಾ. ..
ಹಾ, ರೆಸುಮ್, ರೆಡಿ ಮಾಡ್ಕೊಂಡಿ! ನಾ, ಹಿಂಗ, ಅದ ಅಂತ ಹೇಳ್ತೇರಿ? ..
ಹಾ, ಹಾ, ಹೇಳೀ, ನಿಮ್, ಫ್ರೆಂಡ್ಸ್ಗೂ. .. ಎರಡು, ಅದಾವ, ನಿಮಗೊಂದು, ಅವರಿಗೊಂದು? ..
ಎಲ್ಲಾ, ಇಂಟರ್ವ್ಯೂ, ಎಲ್ಲಾ ಇರ್ತದೆನು, ರೀ. ..
ಹಾ, ಇರ್ತದ ಫ್ರೆಷರ್ಲ್ಲಾ ನಿಮ್ಗೆ, ನಾನು. .. ಆ ನಾನು, ಹೇಳುಥಿನಿಯಲ್ಲ, ಎಲ್ಲಾ ಪರಿಚಯದವರು? ..
ಹಾ, ರೀ. .
ಅವರು, ಕ್ಲೋಸ್ ನಮ್ಗ! ಹಂಗಾಗಿ ಅವ್ರೇನ್ ಅಷ್ಟು,, ಇದಗ ಮಾಡಲ್ ನಿಮ್ಗ? .. ಫ್ರೆಶರ್ನಾ, ಸ್ವಲ್ಪ ಅವ್ರು ಹೇಳ್ಕೊಡ್ತಾರೆ ಎಲ್ಲ ಒನ್ ಮಂತ್? ..
ಹಾ, ರೀ ಆಯ್ತು, ಆಯ್ತು. ..
ಹಾ, ಹ, ಅದೇನ್ ಟೆನ್ಷನ್! ಬೇಡ ಇಂಟ್ರವ್ಯ್ ಇರ್ತದೇನೋ, ಏನ್ ಕೇಳ್ತಾರೋ ಏನಿಲ್ಲ ಅಂತ? .. ಹೇಳಿ? ..
ಹಾ, ರೀ, ಹಾ. ..
ನಾನೇ, ಎಲ್ಲ ಹೇಳ ಪರಿಚವರು, ಫ್ರೆಷರ್ ಈ ಸ್ಟಾರ್ಟಿಂಗ್, ಹೊಂಸತಿ ಈಗ. ..
ಹಾ. ..
ಹಾ, ಹಂಗಾಗಿ ಅವರು! ಏನ ಕೇರಿ ಇರ್ಲಿ ಪರವಾಗಿಲ್ಲ, ಅಂದ್ರ ಅವ್ರು. ..
ಹಾ, ರಿ, ಹಾ, ಕೇಳಿ ಅವ್ರಿಗೆ ಕೇಳ್ತರಿನ! ಎಲ್ಲಾ ಕೇಳ್ಕೊಂಡು ಹೇಳ್ತರಿ. .. ಕೇಳೂರಿ, ಎಲ್ಲಾ? ..
ಹಾ, ಹಾ, ನೋಡ್ರಿ! ಮತ್ತ ಕಳ್ಸರಿ ನನ್, ಮೊಬೈಲ್ಗೆ. .. ಹಾ, ಕಳಿಸ್ತೀನಿ. ..
ಹಾ. ..
ಒಂದೊಂದು, ಅವರುಧ್ಯೊಂಧು. ..
ಹಾ, ರೀ ಆಯ್ತ್ರಿ. ..
ಹ್ಮ, ಸರಿಯಾ, ಕಳಿಸಿ ಬಾಯ್. ..
ಬೈ ರಿ. ..